ಏ ಯ ಅದೆ, ಏನ್ ಹೇಳ್ತಿದ್ದೆ
ಅದೇ ಹೇಮಂತ್
ಹು ಅವ್ನ್ ಹೇಮಂತ್ ಸೊ ನ ನಂಗೆ ನಮ್ನಾ ಇಲ್ಲಿ ಇವ್ರು ಬೇಕು ಬೇಕು ಅಂತ, ಬೇಕಾದ್ರೆ ಇಲ್ ಕಾಲೆಜಲ್ ಮಾತಾಡ್ಸ್ತಾ ಸಿದ್ದಿವಾಲಾ
ಹ್ಮ್
ಆ ಸಿಟ್ಟಲ್ಲಿ ರ್ಬೇಕ್ರೆ ನಮ್ಗೆ ಹಾಕೊಟ್ರು ಹಾಕೊಟ್ಟತಾರೆ
ಹ್ಮ್ ಆಕ್ಚುಲಿ ನಾನ್ ಅದ್ರ ಬಗ್ಗೆ ನಮ್ ರೂಮ್ ಜೊತೆ ಕಾನ್ವರ್ಸೇಷನ್ ಮಾಡೋಣ ಅನ್ಕಂಡೆ ಈಗ ನಾ ಅಂದ್ರೆ ಹೆಸರು ಮೆನ್ಷನ್ ಮಾಡ್ದಂಗೆ
ಹಾ
ಹಿಂಗ ಹಿಂಗಿ ಒಬರು ಒಬ್ರ ಅವ್ರ ಹಿಂಗ ಹಿಂಗೆಲ್ಲಾ ನೆಡದಿದೆ ಆದ್ರೆ ಅವ್ರಗ್ ಹೇಳೇಳಕ ಆಗ್ತಿಲ್ಲ ಬಿಡಕ್ ಆಗ್ತಿಲ್ಲ ಅಂತ ಕಾನ್ವರ್ಸೇಶನ ನೆಡ್ಸೋಣ ಅನ್ಕೊಂಡೆ ಬಟ್ ನಮ್ಮ ಯಶಸಿದಾರಲ್ಲಾ ಅವ್ರಿಗೆ ಪಕ್ಕ ಡೌಟ್ ಬಂದೇ ಬರುತ್ತೆ ಅನ್ಬಿಟ್ಟು ಆ ಯಶಸ್ಸ ಇರ್ತಾನಲ್ಲ ಅವನಿಗೊಂದು ಚೂರ್ ಡೌಟ್ ಬಂದ್ಬಿಟ್ರ ಹ ಅದಿಕ್ಕೆ ಅದೆಲ್ಲ ಬೇಡ ಅಂದ್ಬಿಟ್ ಸುಮ್ನಾದೆ
ಹಾ ಹಾ ಹಾ ಹಾ
ನಗಸ್ಲ ಅವನ ಜೊತೆ ಇಂಗಿಂಗೆ ಒಬ್ರು ಅವರೇ ಇಂಗಿಂಗ್
ಅಲ್ಲ ಅವ್ರ ಅವವಾಗ ಏನ್ ಗೊತ್ತಾ ಅಲ್ಲಿ ಬಂದ್ ಹೋದಾರ್ದ ಏನು ನಡಿಯಲ್ಲ ಈಗ ಪಾಪ ಮಾಡ್ತಾ ಇರ್ತಾರಲ್ಲ ಅವ್ರ ನೋಸ್ಕೊಂಡ ನಗಾಡ್ತಾ ಇರ್ತಾರೆ ಯಾ ನೀನಲ್ಲಿ ಯಾರಾದ್ರೂ ಅಷ್ಟೇ
ಹ್ಮ್
ಈಗ ನೀನಾದ್ರೂ ಅಷ್ಟೇ ನಾನಾದ್ರರು ಅಷ್ಟೇ ಈಗ ಅಕಸ್ಮಾತ್ ನೀನೆಲ್ಲ ಮಾಡಿ ನಾನ್ ಲವ್ ಮಾಡ್ತ ನೀನ್ ನೀನ್ ಆಡ್ಕ ಬಿಟ್ಟು ನಿನ್ ನಗು ಬರೋದು ಹೇಳ್ಕಳಕ್ಕ ಆಗಲ್ಲ ಬಿಡಕ ಆಗಲ್ಲ ಹೆಂಗಿದ್ರ ನಿಮಗ್ ಅಲ್ಲ ಎಲ್ಲ ಸ ಗೊತ್ತು ಅಕಸ್ಮಾತ್ ನಾನ್ಂದ್ರ ಈಗ ಈಗ ಆ ಜಾಗ ನೀನಿದ್ರ ನಿಂಗು ಹೇಳಕ್ ಆಗ್ತಿದ್ದಿಲ್ಲ ನೀನ್ ಲವು ಮಾಡ ನೀ ಲವು ಮಾಡ್ ಮಾಡಪ್ಪಾ ಆಯ್ತು ಕೇಳಪ್ಪ ಸಪೋರ್ಟ್ ಮಾಡ್ತಿದ್ದಿ ಅನ್ನಿವೆ ಸುಮ್ಮನಾಗಿವೆ
ಅಷ್ಟೇ ಅಷ್ಟೇ ಅಯ್ಯೋ ಯಪ್ಪಾ
ಈಗ ನಾವ್ ಸ್ಟಾರ್ಟಿಂಗ್ ಅವನ್ಗೇನೋ ನಾವ್ ಇಂಟ್ ಕೊಡ್ದಲೇ
ಹ್ಮ್
ಏನು ಬೇಕಾದಾರೆ ಇದ್ ಮಾಡ್ದಲ್ಲಿ ಅವ್ನ್ ಏನಾದಾರು ಮಾಡಿದ್ರ ತಪ್ಪಾಗ ತಮ್ದೆ ತಪ್ಪಾಗದು
ಹ್ಮ ಪಕ್ಕ
ಅದು ನಾ ಮೂರ್ ತಿಂಗಳಿಂದ ಬೇಡ ಅಂತ ಇದ್ ಮಾಡ್ಸಿ
ಹ್ಮ್
ಆಮೇಲೆ ದೂರ ಇರ್ಸಿ ಬ್ಲಾಕ್ ಅದೇಂಗ ಗೊ ಸಾಯಿಬ್ರೆ ಮೈ ಮೇಲ್ ಬಿದ್ದ ಹೋದ್ರೆ ಏನ್ ಮಾಡಕಾಗತ್ತೆ
ಹಾ ಹಾ ಕರೆಕ್ಟ್ ಇದೊಂದು ಪಕ್ಕ
ಈಗ ಏಂದ ಈಗ ನನಗ್ ಮಾಡ್ತಾರಲ್ವಾ ನನ್ಗೆ
ಹ್ಮ್
ಜಗಳ ಮಾಡ್ತಾರಾ ಅಲ್ಪ
ಹ್ಮ್
ಹ ಮಾಡ ಇಲ್ಲ ಇನ್ನ ಅವನ ಅಂಗಲ್ಲ ಅವನು ಮಾಡ್ದಹೋದ್ರೆ ಏನ್ ಮಾಡೋನ್ ಗೊತ್ತಾ ಬೆಳಿಗ್ ಸಂಜೆ ಯಾಕ್ ಇಷ್ಟ ಬೇ ಇಷ್ಟ್ ಲೇಟಾಗಿ ರಿಪ್ಲೈ ಕೊಡ್ತೀರಾ
ಹ್ಮ
ಮೆಸೇಜ್ ಮಾಡಲ್ವ ನಮ್ಗೆ ಹೇಳು ಮತ್ತೆ ಮಾಡಲ್ವ ಹ ನಿಮಗೆ ಅಂತ ಬೆಳಿಗ್ ಬೆಳಗ್ಗೆನ ಗುಡ್ ಮಾರ್ನಿಂಗ್
ಹ್ಮ ಹ್ಮ
ಮಾತಾಡ್ತಿದ್ರದ ನಮ್ ಜೊತೆ ಯಾವಾಗ ಹೇಳ್ಕಲ್ ಹಂಗಿಂಗ ಮಾಡ್ತವ್ರೆ ಅಷ್ಟೇ ಹ ನೀಮ್ಮ್ ಹ್ಮ ಲವ್ ಮಾಡ್ ಬೇರೆ ಹುಡುಗನ ಲವ್ ಮಾಡಿದ್ರ ಬೇ ಹಡುಗ ಏನು ಸಮಸ್ಯೆ ಬಂತ್ರ ಕಾಲೇಜ ಅಲ್ಲಿ ಎಲ್ಲ ಇರವಲ್ಲ ಅಗ ಹೇಳುವ ಅಗ ಸುಮಾರ ಜನ ಬುದ್ಧಿ
ಹೂಂ
ನೀನ್ ಯಾರಗ ಮರಬಡಣಾ
ಆಕ್ಚುಲಿ ಇವರೇ ಬುದ್ಧಿಗಳಿಸಕೊಳ್ಳ ಮಟ್ಟಿಗೆ ಏನ್ ಇಲ್ಲ ಬಟ್ಟ ಇವರ ಆಯರಸ್
ಹ ಇನ್ನು ಚಿಕ್ ಚೈಲ್ಡ್ ಮೆಚ್ಯೂರಿಟಿ
ಹೂಂ
ನಿಂಗೆ ಬುದ್ಧಿ ಇಲ್ಲ ಏನ್ ಆಗತ್ತೆ ಮುಂದಕೆಲ್ಲ ಗೊತ್ತಿಲ್ಲ ಈಗ್ ಸದ್ಯದ
ಈಗ ಸದ್ದಿಗ್ ಚೆನ್ನಾಗಿರ ಚೆನ್ನಾಗತೆ ಅಂತ ಓಡಾಡ್ತಾವ್ನೆ ಅಷ್ಟೇ.
ಆ ನೋಟ್ ಹಾಕೊಂಡು ಸ್ಟೇಟಸ್ ಹಾಕೊಂಡು ಸುಬ್ಬಿ ಅನ್ಕೊಂಡು
ಆ
ಅಂದ ಕಟ್ಟ ಚೆನ್ನಾಗ ಅವೇ ನಾನ ಅವ್ರಗ ಅದನ್ನೇ ಹೇಳೇದೆ ನೀ ನನ್ಗೂ ನಮಗೂ ಏನ್ ಮಾಡೋ ನಮ್ಗೂ ನಮ್ಗೆನ್ ಏನ್ ಮಾಡೋ ಅವಶ್ಯಕತೆ ಇಲ್ಲ ನನ್ಗ ಏ ಮಾಡಡ ಮಾಮೂಲಿ ಕಾಲೇಜಿ ಮೇ ಮಾತಾಡಿಸಿ ಆಮೇಲೆ ಹಿದೀರ್ ಅವಂದ ಫ್ರೆಂಡ್ ಎಲ್ಲ ಹೆಂಗ ಇರ್ತಾರ ಹಂಗಿರಾನ ಅಷ್ಟೇ ದೀಪು ಬೇರೆ ಹುಡ್ಗು ಲವ್ ಮಾಡ ಬೇರದ ಮೆಸೇಜ್ ಮಾಡಕೋಬಾರದ ಯಾರಾದ್ರು ಅಷ್ಟೇ
ಹಾ ಹ ಸ ಪಕ್ಕ
ಹಾ ಈಗ ಪಾಪ ಏನ್ ಮಾಡದಂಗಾರ ದಿವ ಅವನು ಯಾವ್ದ ಹುಡುಗಿ ಜೊತೆ ಮಾತಾಡಂಗ ಗತ್ತಲ್ಲ ಇವ್ಳು ಯಾರು ಏನತ್ತ ಎಲ್ಲ ಇವ್ಳು ಕೇಳೋರು ಇವನು ಯಾರ
ಹೂಂ
ಅದೇನ ಕೆಲಸ ನೀನು ಮಾಡ್ಬೇಡ ಅವರು ಮಾಡಬಾರದು ಯಾರು ಮಾಡೇಬೇಡಿ ಕಾಲೇಜ್ ಗೆ ಮಾತಾಡೋ ಸೇರಿ ಎಲ್ಲ ಹಿಂಗ್ ಮಾತಾಡಿ ಬುದ್ಧಿ ಎಲ್ಲೈತು ಆದ್ರೂ ಅದ್ ಒಂದ್ ಅದ್ ಎಲ್ ಮಿಸ್ಟೇಕ್ ಆಯ್ತ ಗೊತ್ತಿಲ್ಲ ಅದ್ ಹೆಂಗೆ ಕನೆಕ್ಟ ಆದ್ರೂ ಗೊತ್ತಿಲ್ಲ.
ಅದೇ ಹೇಳಿಲ್ ಮಗ ಅವರು ಇವಂದ್ ಅವಾಗ್ಲಿಂದಲೂ ಇದೆ
ಇವಂದು ಅವಾಗ ದಿಂದಂದ ಇತ್ತು ನನ್ ಪ್ರಕಾರ ಏನಾಗತ್ ಗೊತ್ತಾ
ಹೂಂ
ಇವ್ರು ಅವಾಗಲಿಂದನ ಐತೆ ಬರ್ತ್ಡೇ ಟೈಮ್ ಇಂದಾನೇ ಜಾಸ್ತಿ ಇದು ಆಗಿರೋದ ಅಂತ
ಟ್ರಿಪ್ಪ ಟ್ರಿಪ್ಪಾ ಅದೆ ಕಾಲೇ ಟ್ರಿಪ್ಪು
ಹಾಂ
ಕಾಲಿ ಟ್ರಿಪಲ್ ಒಂದು ಸ್ವಲ್ಪ ಕ್ಲೊಸ್ನೆಸ್ ಜಾಸ್ತಿ ಆಗಿದ
ಅಂದ್ರೆ ನಾ ನಾವೆಲ್ಲ ಇದ್ವಲ್ಲಾ
ಹೂಂ
ಆಮೇಲೆ ಇದೆಲ್ಲಾ ಅವನಿಗೆ ಹೇಳ್ಕೊಳಕಾಗಿಲ್ಲ ಏನಾಗಿಲ್ಲ ಆಮೇಲೆ ನೀ ಸಂಜಿಪ್ನಮೇಲೆ ನಿಂತಂದಿ ತರ
ಹೂಂ ಕ ಏನು ಇಬೋದು ಕಾಲೇಜ ಇಂದ ಬದ್ಮೇಲೆ ಸೊ ಸ್ವಲ್ಪ ಆಮೇಲೆ ಕಾಲೇಜ್ ಅಡ್ಮಿಷನ್ ಮಾಡ್ಸ್ಬೇಕಾದ್ರೆ
ಕಾಲೇಜ ಕಾಲೇಜ ಸೇರ್ಸಕ್ ಸೇರ್ಕಳೇಳಿದ್ರೆ ನಾನು ಕಣೋ ಬಾ
ಹಾ
ಅವ್ರ್ದು ಅವಾಗ ದೀಪ ಜೊತೆ ಒಂದುಕ್ಕೊಂದು ಗಲಾಟೆ ಆಗಿ ಲವರ್ ಜೊತೆ ಅವಳಂತ ಬೇಡ ನನ ಅವನ್ ಯಾರ ಬೇರೆ ಜೊತೆ ಸಂಬಂಧ ಐತೆ ಅಂತ.
ಹ್ಮ್ ಹ್ಮ್ ಗೊತ್ತಾಯ್ತು ಹೇಳಿದೆ ಅವಾಗನ್ ಯಾವಾಗ ಅನ್ಸುತ್ತೆ
ಸಮಾನ ಸಮಾನ್ಯಾಗಿ ಇವ್ಳ ಬೇಡ ಏನು ಬೇಡ ಅಂತ ಅಯ್ಯೋ ಫುಲ್ ಅತ್ಕೊಂಡಿ ಹುಷಾರ್ ಇಲ್ಲಂಗೆಲ್ಲ ಆಗೋಯ್ತು. ನೀವ್ ಮನ್ಲಿದ್ರ ಹಿಂಗ ಆತಾರಲ್ಲಂಗ್ರ ಫ್ರೆಂಡ್ಗಿ ಪರ್ಚ ಆಗತ್ತಲ್ಲ ಸೊ ನಾವ್ ಹಂಗೆಲ್ಲ ಕಾಲೇಜಿಗೆ ಸೇರ್ರ ಸೇರ್ಕೊಂಡ್ರೆ ಸೇರ್ಕೋ ಅರ್ಷಲ್ಲ ಸೇರ್ಕೊಂಡಿದ್ದು ಹರ್ಷ ನಾವು ಅವ್ರ ಮೇ ಕೀರ್ತಿ ಅವರೆಲ್ಲಾ ಸೇರ್ಕೊಂಡಿದ್ರು.
ಹ್ಮ್ ಹ್ಮ್್ಮ
ಹ್ ಸೇರ್ಕೊಂಡ್ ಆಯ್ತುನ್ ಕೇಳಿದ್ ನನ್ಗೆ ಒಂದ್ ದಿವಸ ಹ ಮಾಡಿದ್ರು ಮಾರಲಿ ಅವ್ರ ಅಮ್ಮ ಮಾಡಿದ ಅವ್ರ ಅಮ್ಮ ಅದ ಮಾಡತಿಷ್ಟ ತಗ ಫೀಸ್ ಅಲ್ ವಿಶೇಷ ಆಗುತ್ತೆ ಸೇರ್ಕಲ್ಲದರ್ ಸೇರ್ಕು ಆಯ್ತು ಮಲ್ ಕ ಹೇಳ್ಬಿಟ್ಟು ಹೇಳ್ತ ಮ ಕೇಳ ಕೇಳಿದ ನನ್ಗೆ ಸೇರ್ಕೋಬೇಕು ಸರಿ ಹೋಗೋಣಂತ ಅಂದ್ರೆ ನಾವು ಕೆಲ್ಸ ಇದ್ರೆ ಎಲ್ಲು ಹೋಗಲ್ವಲ್ಲ
ಹ್ಮ್ ಹ್ಮ್
ನಾನೇ ಕಳಿಸತೇ ಅವ್ರನ್ನ
ಹ್ಮ್ ಹ್ಮ್
ಅವನ್ ಹೇಳ್ತೀನಿ ಹೋಗು ಅವನ ಜೊತೆ ಸೇರ್ಕೊ ಅಂತ
ಹ್ಮ
ಅದು ಸೇರಕಲಿಕ್ಕೆ ಹೋಗಿ
ಸೇರ್ಕ ಸೇರ್ಕಂಡೆ
ಅಲ್ಲ ಹೌದು ಅವನು ಗತ್ತು ಆಮೇಲೆ ಇನ್ನೊಂದ್ಸರ್ತಿ ಇದು ತರೋಕೆ ಹೋಗಿದಾಗ ನಮ್ದು ಇದ್ ನಡೀತದಿಲ್ಲ ಕಾಲೇಜ್ ಕಡೆಯಿಂದ ಏನೋ ನಡೀತದಲ್ಲ ಮಾರ್ಕ್ಸ್ ಸಿ ಇ ಟಿ ಸಿ ಇ ಟಿ ಬಗ್ಗೆ ಒಂದು ಯೂನಿವರ್ಸಿಟಿನ ಇಲ್ಲ ಅದಕ್ಕೋದ್ರು ನಮ್ ಇವ್ ನಮ್ ಜೊತೆನೆ ಬಂದಾಗ ಅವ್ನ ಇಲ್ಲೇ ಬಂದಿದ್ದ ಅದ ಇವನುಗು ಗೊತ್ತು
ಹ್ಮ್
ಜೊತೆಲ್ಲೆ ಇದ್ದು
ಹ್ಮ್
ಎಲ್ಲ
ಹ್ಮ್ ಹ್ಮ್ ಆಕ್ಚುಲಿ ಮೈಸೂರು ಹೋದ ಹಾಗೆ ಇತ್ತು ನೀವು ಮೈಸುರ್ ಹೋದಗಾ ಕಾಲೇಜ್ ಇನ್ನ ಓಪನ್ ಆಗಿರಿಲ್ವಾ
ಇಲ್ಲ ಇಲ್ಲ ನಾನ ಅವ ಕಾಲೇಜ್ಗೆಲ್ಲಿ ಸೇಕಬೇಕಂತ ಇದು ತರಕ್ಕೆ ಹೋಗಿದಾಗ ಕೆಲ್ಸಕ್ಕೆ ಹೋಗ್ಬೇಕು ಅಂದಬಿಟ್ಟಿ ಹಾ ಅವಾಗ ಬಂದಿದ್ದ ಅಲ್ವಾ ಇವನುವೆ
ಹ್ಮ್ ಆಕ್ಚುಲಿ ಕಾಲೇಜ ಕಡೆಗ್ ಒಂದ್ಸತಿ ಹೋಗಬೇಕ ಆಯ್ತು
ಹಾ
ಕಾಲೇಜ್ ಗೆ ಒಂದ್ಸತಿ ಹೋಗಬೇಕು ಅಷ್ಟೇ
ಹ ಹಾ ಅದಾಯಯ್ತು ಅದೇ ಮೈಸೂರ್ಗ ಅವಾಗೇಏನ ನಂಗೆ ಅನ್ನಿಸನಿಲ್ಲ ಅವಾಗಿಂದು ಮಾಡ್ತಿಲ್ಲ ನನ್ ಹೇಳ್ದ ಈಗ ಈ ವರ್ಷದಿಂದ ಅದೇ ಬರ್ತಡೆ ಟೈಮ್ ಇಂದ ಜಾಸ್ತಿ ಕ್ಲೋಸಾಗಿ ಇದ್ ಮಾಡ್ಕೊಂಡು ಫುಲ್ ಈಗ ಸಾಯರೇಂಜ ಮಾಡ್ತಾರೆ
ಕೇಳಿದ್ರ ಮಟ್ಟೆಗೆ ಅವನೇನಂದ
ಆ ಕಡೆ
ಹ್ಮ್
ಹಾ ಹೇಳು
ನನ್ ಕೇಳಿದರ ಮಟ್ಟಕ್ಕೆ ಅವ್ನೇನ ಅಂದ
ಹಾ
ಮಗ ಮದ್ಲಿಂದನ್ನು ಇತ್ತು ಬಟ್ ಅವನ್ಗೋಸ್ಕರ ನಿನ್ಗೋಸ್ಕರ ಸುಮ್ನೆಾಗಿದ್ರು ಆಮೇಲೆ ಬರ್ತ್ಡೇ ಆಮ ನೀ ಮಾತಾಡ್ಸಕ ಬಿಟ್ಟ ಆದ್ಮೇಲೆ ಹೆವಿ ಆಯ್ತು ಅಂತ ಹೇಳು
ನಾನ್ ಮಾತಾಡ್ಸದ ಯಾರನ್ನ ಬಿಟ್ಟ ಮೇಲೆೆ
ಹಾಗೆ ನಾವುಂದ್ರೆ ಮೊದ್ಲಿಂದಲ ಇತ್ತ ಅಂದರು ಮೊದ್ಲಿಂದಲ ಇತ್ತು ಅದು ನೀನು ಅಂದ್ಬಿಟ್ಟು
ಅದೇ ಹಾ ಹಾ ಹಾ
ಆಮೇಲೆ ಇದೆ ನೀನು ಮಾತಾಡೋದು
ಕಡ್ಕಟ್ ಐತೈತೆ ಕಡ್ಕಟ್ ಐತೈತೆ ನಿಂದ್ ಕಡ್ಕಟ್ ಐತೈತೆ
ಹಲೋ
ಈಗ ಹೇಳು
ಅದೇ ಮೊದ್ಲಿನ್ದನು ಇತ್ತು ಅದು ಕೇಲಿಸ್ತಿದ ಅವ ಅ ಹಾ ಅದಕ್ಕೆ ಅವ್ರೇನು ಮಾಡರು ನೀನು ಕಾಲೇಜ್ಗೆ ಬಿಟ್ಟೆ ಅಂತ
ಹಾ
ಅದಕ್ಕೆ ಅವರು ನಾರ್ಮಲ್ ಆಗಿ ರೀ ಈಗ ತಿಂಗ್ ಹಗೇರಿ ಅಂತ ಮಾಲಾಡ್ಕೊಂಡೆ
ಹಾ
ಆಮೇಲೆ ನೀನು ಸ್ವಲ್ಪ ಎ ಆದ್ಮೇಲೆ ನಾರ್ಮಲ್ ಕ್ಲೋಸ್ ಆಗಿರಬಲ್ಲ ಹಂಗೆ ಕ್ಲೋಸ್ಷಮದಿಂದಲ್ಲ್ತ ಯಾವ ಕಾಳಜ ಸಿಸಾ ನೀ ಕಾಳಜ
ಹಾ ಹಾ ಹಾ ಏ ಅಮಲು ಅಷ್ಟ್ ನಾನನ್ ಹೇಳಿದ್ ನ ಅಷ್ಟೆಲ್ಲ ಇದ್ರು ಮತ್ ಅದೇಂಗ್ ಸಾಧ್ಯ
ಹ ಅದು ಯ್ಬುಟ್ಟಿದ್ದು
ನಾ ಅಂದ್ರೆ ಮೆಸೇಜ್ ಯಔಷ್ ಮಾಡಿದ್ ಅ್ರ ಇವ್ ಮಾಡಿದ ನಂಗ ಎಷ್ಟು ದಸ ಎಷ್ಟ ಕಳ್ಸವ್ರೆ ನೀ ಮಾಡ್ತವನನೆ ನಾನ್ ಮಾಡು ಮಾಡು ಅ ನಾನೇ ಮಾಡ್ತಿದ್ದೆ ಫ್ರೆಂಡ್ ಅಲ್ವಾ ಇಷ್ಟ್ ದಿವಸ ಮಾಡಿದ್ರ ಮೆಸೇಜ್ ರಿಪ್ಲ ಕೊಡದಾಗ ನಾನೇ ಮಾಡಿದ್ದೀನ್ ರಿಪ್ಲೇಯ ಅಂದ್ರೆ ನೋಡ್ಬು ಸುಮ್ನಾಗಬೇಡ
ಹ್ಮ್
ಫ್ರೆಂಡ್ ಅಲ್ವಾ ಮಾಡು ಎ ಬಾ ಬಾಡಿಲ್ಲ ಅಂತ ಬಗ ನಾನನ್ ಮಾಡಿಸೇನೆ ಈಗ ನನ್ನೇ ಇದ್ ಮಾಡದು
ಎಲ್ಲಯತ
ನಿಜವ್ ನಾನು ಫ್ರೆಂಡ್ಸ್ ಅಲ್ವಾ ಫ್ರೆಂಡ್ ಅನ್ನು ನಾರ್ಮಲ್ ಆಗಿರ್ತೀವಲ್ಲಾ ಮಾಡು ಏನಕ್ಕೆ ಡೈರೆಕ್ಟ್ ಆ ಹೇಳ್ಬಿಂಗ ಲವ್ ಮಾಡ್ರ ನಮಗೆ ಹತ್ರವ ಬ ಫ್ರೆಂಡ್ ಆಗ ಮಾಡಿದ್ ಮಾಡ ಅ ಹೇಬಿ ನಾನ್ ಮಾಡುವ ಅಂತಾನೇ ಹೇಳಿದ್ದೆ ಎ ಧಾವನ್ ದಪ ಅವ್ನ್ ಸ್ವಲ್ಪ ದೀಪ್ ಮಾಡಿ ಬೇರೆವರಿಗೆ ಫ್ರೆಂಡಾಗ ಮಾಡತ್ರ ಮಾಡು ಎಲ್ಲಾದ್ರೆ ಇದ್ ಮಾಡ್ಕೊಂತ ಹ್ಮ್ ನಾವ್ ನೋಡೋರೆ ಹೆಂಗಾಯ್ತು
ಹ ಸಹ ಸೇ ಕಾಯ್ತು
ಸೈಕ್ ಸೈಕ್ ಹಾಗಗಿ ಇಲ್ಲಿ ಏನ ಈಗ್ ಸೈಕ್ ಆಯ್ತಾರ ತಡೆ ಇದೊಂದ್ ವರ್ಷ ಏನ್ ಕಾಲೇಜ್ ಮುಗ ಗ ಆ ಕಂತ ಅಷೆ ಇಬ ಇಬ ಈ ಯಷ್ಟದಿಗೆ ಇಪ್ಪು ಪಿಕ್ಚರ್ ಗೊದಾಗತ್ತೆ
ಹ್ಮ ಈಾಗ ಗೊತ್ತಾಯ್ತತಿ ಇನ್ನೇ ಗೊತ್ತಾಯ್ತಾ ಅಷ್ಟ ಗೊ
ಹಾ ಪಿಕ್ಚರ್ ಅಂದ್ರೆಳ್ತಿ ಅದ ನೀನ್ ಇನ್ನ ಹೇಳಕ್ ಬಂದೆ ಹರ್ಷ ಕೇಳಿದಕೆ ಫುಲ್ ಇದ ಮಾಡ್ತಾನೆ ಅಂದ್ರೆ ಮಾಡಲ್ಲಾ ಹಂಗಗೆ ಹಂಗತನಿ ಹೇಳ್ತಲ್ಲ ಹಾಗೇನ
ನಾ
ಅದೇ ಕೇಳಿದಕ ಸೀರಿಯಸ್ ಆಗ ಮಾಡಲ್ಲ
ಹ್ಮ್
ಮತ್ತೇನ ಹೇಳ್ತಲ್ಲ
ಅದು ಅವನೇನಂತ ಅಂದ್ರೆ
ಹ್ಮ
ಹ ದು ಫ ಸಂಡ ಮಾಡತವೆ ಚಲ್ಲಾಗ ಅವೇನಂತ ಅಂದ್ರೆ ಈಗ ಮ
ಹ್ಮ್
ಚನ್ನು ಇದು ಬಟ್ ಇದು ಓಕೆ ಆದ್ರೆ ಎಲ್ಲ ಕಡೆಯಿಂದ ಓಕೆ ಆದ ಅದು ಬಿಟ್ಬಿಡ್ತೇನಿ
ಹ ನಿಂದ್ ಯಾಕೋ ಟ ಅವರ್ ಕರಾಟ ಸಿಗ್ತಾರ ನೋಡು ಕಟ್ ಮಾಡುದು ನೋಡು ಅಲೋ